ಕೇಳಸ್ತಾತ ಮ
ಕೇಳ್ತಿಸಿದೆ ಸರ್
ಊಟ ಆಯ್ತಾ
ಆಯ್ತು ಇವಗತ್ತಾನೆ ಆಯ್ತು ನಿಮ್ದು
ಹಾ ಏನ್ ತಿನಂದ್ರೀ
ಇವತ್ತು ಶಪಾತಿ ಮತ್ತೆ ಸೊಪ್ಪಿನ ಪಲ್ಯ ಅನ್ನ ಸಾಂಬರ್ ನೀವು
ಹ ನಾವು ಅನ್ನ ಸಾಂಬಾರ್ ಮತ್ತೆ ಹಾ ಎಗ್ ಮೊಟ್ಟೆ ಬಾಳಹಣ್ಣು ಎಲ್ಲಾ ತಿಂದವಿ
ತಿಂದ್ರ
ಹಾ ತಿಂದ್ವಿ ತಿಂದ್ವಿ
ಸಾಂಬಾರ್ ಚೆನ್ನಾಗಿತ್ತ
ಹಾ ಮಾಡ್ತಾರೆ ಹಂಗೇನಿಲ್ಲ ನಾವು ಇರೋದ್ ಹಾಸ್ಟಲ್ ಅಲ್ಲಿ ಅಲ್ವಾ
ಹ.
ಹಾ ಮಾಡ್ತಾರೆ ಒಂದೊಂದ್ ದಿನ ಸೊಪ್ಸಾರು ಮಾಡ್ತಾರೆ ಒಂದೊಂದ್ ದಿನ ಕಾಳು ಸಾರ್ ಮಾಡ್ತವೆ. ಬೇರೆ ಬೇರೆದೆಲ್ಲ ಮಾಡ್ತಿರ್ತಾರೆ.
ಸೊಪ್ಸಾರಲ್ಲಿ ಯಾವ್ಯಾವ ತರ ತಿಂದಿದ್ದೀರಾ ನೀವು.
ಅಂದ್ರೆ. ಇಲ್ಲಿಗ್ ಬಂದ್ಮೇಲೆ ಗೊತ್ತು ನಮಗ್ ನುಗ್ಗೆಕಾಯಿ ಸೊಪ್ಪು ಸಾಂಬಾರ್ ಮಾಡ್ತಾರೆ ಸೊಪ್ಪು ಪಲ್ಯ ಮಾಡ್ತಾರೆ. ನಮ್ ಕಡೆಲ್ಲಾ ನುಗ್ಗೆಕಾಯಿನೆ ಹಕ್ ತ್ತಾರೆ ಅಷ್ಟೇ ನುಗ್ಗೆಕಾಯಿ ಅಷ್ಟೇ ಹಾಕೋದು ಆದ್ರೆ ತಪ್ಪಲೆ ಎಲ್ಲಾ ಸಾಂಬಾರು ಸೊಪ್ಪ್. ಪ್ಪು ಎಲ್ಲಾ ಮಾಡಲ್ಲ.
ಅಂದೆ ಒಂದ ಒಂದೊಂದ್ ಕಡೆ ಒಂದೊಂದ್ ತರ ಪದ್ಧತಿ ಇ್ದದು.
ಹಾ ಇಲ್ಲಿಗ್ ಬಂದ್ಮೇಲೆ ಅದನ್ನ ನುಗ್ಗೆಕಾಯ್ತ. ತಪ್ಲ ತಿನ್ನೋದೆಲ್ಲ ಗೊತ್ತಾಗಿದ್ದು ತಿಂತಾರೆ ಇದ್ನು ಅಂತ.
ಇವಾಗ ಶಿವಮೊಹೂರ್ತ್. ಕಡೆ ಬಂದ್ರೆ ಅದನ್ನ ಬಸ್ಸಾರು ಅಂತ ಕರೀತಾರೆ.
ಓ ಅದನ್ನೆ ಬಸ್ಸಾರು ಅನ್ನೋದು
ಅದ್ನೇ ಅಂದ್ರ ನಗ್ಗಿಕಾಯಿ ನೀವ್ ಹೇಳಿದ್ರಿಲ್ಲ ಅದಲ್ಲ. ಇವಾಗ ಬಸ್ಲೆ ಸೊಪ್ಪು ಅಂತ ಇರುತ್ತಲಾ. ಬಸ್ಲೆ ಸಪ್ಪ ಬಸ್ಲೆ ಸೊಪ್ಪು ಅಂತ ಗೊತ್ತಾ. ಬಸ್ಲಿ ಸೊಪ್ಪು ಒಟ್ಟ ಎಲ್ಲ ಎಲ್ಲ. ತರದ ಏನೇನ್ ಸೊಪ್ಪ ಅಂತ ಇಐತಲ್ಲಾ ಅದನ್ನ ಏನ್ ಏನು ಬೇಯಿಸಬಿಟ್ಟು ಅದನ್ನ ಸಪ್ರೇಟ್. ತಗಿ ಸಪ್ಪ ಅಂತ ಮಾಡ್ತಾರೆ ಸಾರು ಗ್ರೀನ್ ಕಲರ್ ಇರುತ್ತೆ. ಹಸರು ಬಣ್ಣದ ಇರುತ್ತೆ ಆ ಸಾಂಬಾರ್ ಮಾಡ್ತಾರೆ ಅದ್ನ್ನ ಉದ್ಕ ಅಂತನೂ ಕರೀತಾರೆ ಇಲ್ಲ ಬಸ್ಸಾರ ಅಂತಾನೂ ಕರತಾರೆ ಅದನಾರ ಆಾಗಿಿ ಮುದ್ದೆ ಜೊ ತಿಂತಾರೆ
ಉದ್ಕ ಉದ್ಕ ಅಂತೇಳಿನ
ಹ್ಮ್ ಎರಡು ಬಸ್ಸಾರು ಅಂತ ಆಲ್ಮೋಸ್ಟ್ ಅಲ್ ಕರಾರೆ
ಹಾ ಹಾ ಹಾ
ರಾಗಿ ಮುದ್ದೆ ಜಾಸ್ತಿ ರಾಗಿ ಮುದ್ದೆ
ಹಾ ನಾವೆಲ್ಲ
ನಿಂತರ ಏನ್ದು ಜೋಳದ್ ರೊಟ್ಟಿನ ತಿನ್ನಲ್ಲ ಮ ತಿಂದ್ರೆ ಹ ಅಕ್ಕಿ ರೊಟ್ಟೆ ತಿಂತಾರೆ ಅಕ್ಕಿ ರೊಟ್ಟಿ ಟ್ಟಿ ಅಕ್ಕಿ ರೊಟ್ಟಿಗೆ ಏನದು ಬೀಟ್ರೋಟ್ ಪಲ್ಯ ಇರುತ್ತಲ್ಲ
ಹಾ ಹಾ ಕೇಳ
ಚೆನ್ನಾಗಾಗುತ್ತೆ ಅಕ್ಕಿ ರೊಟ್ಟಿ ಜಾಸ್ತಿ ತಿಂತಾರೆ
ಹೆಂಗ ಮಾಡ್ತಾರೆ ಅದು ಅಕ್ಕಿ ರೊಟ್ಟಿ ಅಂದ್ರೆ ನಮ್ ಕಡೆ ಸಜ್ಜಿ ರೊಟ್ಟಿ ಅಂದ್ರೆ ತಟ್ಟತಾರೆ ಸಜ್ಜಿ ಅದು ಮೊದ್ಲು ಇಟ್ಟು ಬೀಸ್ಕೊಂಬಂದು ಆಮೇಲೆ ಅದ್ನ್ನ ಸೋಸಿ ಆಮೇಲೆ ಅದಕ್ ಸ್ವಲ್ಪ ನೀರ್ ಮಿಕ್ಸ್ ಮಾಡಿ ಹತ್ತ ಟ್ಟಿ ರೊಟ್ಟಿ ಅಗಾಲಾಗಿ ಮಾಡಿ ಮತ್ತೆ ಅಂಚಲ್ ಸುಟ್ಟಿ ಹೊರಗ್ ತೆಗಿತಾರೆ ಅದ್ಟೇ
ಅಕ್ಕಿ ರೊಟ್ಟಿನ ಅಂತಂದ್ರೆ ಅಷ್ಟೇ ಇವಾಗ ನೀವು ಜೋಳನ ಹೆಂಗೆ ಹೋಗಿ ಗಿರಣಿಗ್ ಹಾಕ್ಸ್ಕ ಬಂದು ಮಾಡ್ತರಲ್ಲ ಅದನ್ನ ಅಕ್ಕಿಗೆ ಜೋ ಹಾ ಇವಾಗ ಜೋಳ ಜಾಸ್ತಿ ಹಾಕಿ ಅದಕ್ಕೆ ನೀವು ಅಕ್ಕಿನ ಸ್ವಲ್ಪ ಅಕ್ಕಿ ಕಲ್ಬರ್ಕೆ ಮಾಡಿ ಅ ಗಿರಣಿ ಗೆ ಕೊಡ್ತೀರಾ ಹಿಟ್ಟಾಗಕ್ಕೆ ಅದೇ ತರ ನಮ ನಮ್ ಕಡೆ ಅಕ್ಕಿನ ಜಾಸ್ತಿ ಆಗ್ತಾರೆ ಜೋಳನ ಚೂರು
ಅದಕ್ಕೂನ್ನ ಜೋಳ ಹಾಕ್ತಾರ ಹಾಕ್ತಾರಾ
ಂದ್ರೆ ಜೋಳ ಅಷ್ಟೆ ಕೊಡ್ತಾರೆ
ಹಾ ಹಾ ಹಾ
ಕೊಟ್ಬಿಟ್ಟು ಅದ್ನ್ನ ಗಿರಣಿಗ್ ಹಾಕ್ಸಿ ಹಿಟ್ಟಾಗಾದ್ಮೇಲೆ ಅದ ತರ ಇದ ಇ ಚೂರು ಗಟ್ಟಿಗೆ ನಾತ್ಕಂತ ಹ್ಮ ತಟ್ಟದ ಇದು ಇರುತ್ತೆ ಹಾ
ಬೆ ಬೆ ಬೆಲ್ಲುಣಿಗೆಿನ ಬೆಲ್ಲೋಣಿಗೆ
ಇ ಯಾವ್ದು ಹೆಸರು ಇದನ್ನ ಮೊದ್ಲೇ ಟೈಮ್ ಕೇಳ್ತಿರೋದು
ಅಂದ್ರೆ ಚಪಾತಿನ ಮಾಡ್ತಾರಲ್ಲ ಅದು
ಅದ್ನ್ನ ನಾವು ಇದು ಏನು ಏನೊ ಹೇಳ್ತಾರ ಬಿಡಿ ನೆನಪಾಗ್ತಿಲ್ಲ ನನಗೆ ಅದ್ರಲ್ಲ ಹಾಕಿ ಮಾಡ
ರೊಟ್ಟಿ ಕೆಲವ್ರರಿಗೆ ಬಡಿಯಾಕ್ ಬರಲಲ್
ಹಾ ಇವಾಗೆಲ್ಲಾ ಹಊ ಊದತಾರೆ ರೊಟ್ಟಿನ ಯಾರು ಬಡಿಯಲ್ಲಾ
ಹಾ ಅದಿಕ್ಕೆ ನ ಬೆಲ್ಲವಣಿಗೆ ಅಂತೆ ಅದು ಉದ್ದದ್ರನ್ನೇ ಬೆಲ್ಲವಣಿಗೆ ಅಂತ
ಅದ್ನ್ ಆತರ ಅಂತೀರ ನೀವು
ಹಾ ಬೆಲ್ಲೋಣಗಿ ಅಂತೀವ್ ಅದಕ್ಕ
ಒಂದೊಂದ್ ಕಡೆ ಒಂದೊಂದ ತರಾ ಹೆಸರು
ಹಾ ಹೌದೌದು ಇದು ನಿಮ್ ಕಡೆ ವಾತಾವರಣ ಎಲ್ಲ ಹೆಂಗ ಐತೆ
ವಾತಾವರಣ ಫುಲ್ಲು ಚಳಿ ಚಳಿ ತರ ಐತೆ ಬಿಸ್ಲು ಇಲ್ಲ ಇವತ್ತು. ನಿನ್ನೆ ಮೊನ್ನೆ ಇತ್ತು ಮಳೆ ಬಂದಿಲ್ಲ ಆ ಅಲ್ ಮೂರ್ ದಿನ ಆಯ್ತು ಬರ್ತೆ ಮಳೆ ಬಟ್ ಇವತ್ತು ವಾತಾವರಣ ಚಳಿ ಐತೆ ಬಿಸ್ಲು ಸ್ವಲ್ಪನೂ ಬಿಸಲಿಲ್ಲ ಆದ್ರೆ ಮಳೆ ಬಂದಿಲ್ಲ
ನಮ್ಮೂಊರ್ ಕಡೆ ಎಲ್ಲ ಜಾಸ್ತಿ ನಾವು ಮಳೆಗಾಗಿ ಕಾಯ್ತಿದೀವಿ ಯಾಕಂದ್ರ ಬೀಜ ಅದು ಊರಿದೀವಲ್ಲಾ ಬಿಜಾ ಹಾಕಿದೀವಿ
ಹಾ
ಮಳೆ ಕಾಯ್ದು ಕಾಯ್ದು ತುಂಬಾ ದಿನ ಆಯ್ತು ಮಳೆನೆೇ ಬರ್ತಿಲ್ಲ ಹಂಗಾಗಿ ಮ ನ್ಯೂಸ್ ಪೇಪರ್ ಎಲ್ಲಾ ಬಿಟ್ಟಿದಾರೆ ನ್ ಮುಂಗಾರು ಮುನಿಸು ಮುಂಗಾರು ಮುನಿಸು ಅಂತೇಳಿ
ಮತ್ತೇನ ನ್ಯೂಸ್ ಪೇಪರ್ ಅಲ್ಲಿ ಅದೇ ನೋಡಿದ ಪ್ರಕಾರಾ ಹ್ಮ ಏನೋ ಹೇಳ್ತಿದ್ರಪ್ಪಾ ಏನೇನೋ ಗೊತ್ತದ ಕರಡೆ
ಹಾ ಒಂದಲ್ಲ ಒಂದ್ ರೀತಿ ಏನಾರ ಏನಾರ ಹೇಳ್ತಾನೆ ಇರ್ತಾರೆ
ಹಾ ಅದೇ ಬರಗಾಲಾ ಅಂತ ಏನ ಹೇಳಿದ್ರು ಸಿಕ್ಸ್ ಲೆವೆನ್ ಇಂದ ಫೋರ್ಟೀನ್ ಹನ್ನೊಂದನೇ ತಾರೀಕಂದ ಹದಿನಾಲ್ಕನೇ ತಾರೀಕು ರೆಗೂ ಜೂನ್ ಅಂತ ಅಂದಿದ್ರು ಅವರು ಯಾರೋ ಡಿ ಕೆ ಶಿವಕುಮಾರ್ ಹೇಳಿದ್ರರು ಅಂತ ಮತ್ತೆ ಅದಾದ್ಮೇಲೆ ಅದು ಗೊತ್ತಿಲ್ಲ ಏನೇನ ಆಗಿತ್ತು ಇವಾಗ್ಲನ್ ತೃ ಸ್ವಲ್ಪನೂ ಮಳೆ ಇಲ್ಲಾ
ಹಾ ಹೌದು ಈಗ ಈಗ ಇವ್ರ ರೇಟ್ ಬೇರೆ ಏರ್ ಸಲ ಯಾವಾಗ್ಲೂ ಒಂದ್ಸಲ ಬೆಳೆ ಬರುತ್ತೆ ಈ ಟೈಮ್ ದಾಗ ಮಾತ್ರ ಮಳೆ ಬೇರೆ
ಇ ನಾ ಮುಂದ ಬರುವರ ದಿನಗಳಲ್ಲಿ ಮಳೆ ಬರ್ಬೋದು ಬರ್ಲಿಕ್ಕಿಲ್ಲಾ
ನಾವ್ ಹತ್ತು ಬಿ ಊರ್ ಇದೀವಿ ಅವ್ರು ನೋಡಿದ್ರೆ ಮಳೆ ಕಾಯತಾಯತೀವಿ ನಮ್ಮ ಊರಲ್ಲ ಮಳೆ, ಮಳೆ ಮಳೆ, ಮಳೆ, ಮಳೆ ಅಂತ ಬೇಳ್ಕತಿರ್ರೆ ಮಳೆನನೆ ಬರ್ತಿರು
ಆ ಹತ್ತಿಗೆ ನೀರೇಲ್ಲಾ ಹಾಸಕ್ ಬರಲ್ಲಾ
ಅಂದ್ರೆ ನಮ್ದು ಬೋರ್ ಇದೆ ಸದ್ಯ ಮಟ್ಟಿಗೆ ಅಂದ್ರೆ ಪಾಳೆ ಪ್ರಕಾರ ಇದೆ ನಮ್ಮ್ ಅಣ್ಣತಮ್ಮರ್ ಇದ್ದಾರಲ್ಲಾ ಮೂರ್ ಎರಡು ದಿನ ನಾವು ಯೂಸ್ ಮಾಡವಿ ಇನ್ನ ಎರಡು ದಿನ ಬಿಟ್ಟು ಅವ್ರ ಬಳಕೆ ಮಾಡ್ಕೊಂತಾರೆ
ಆತರ ಎಲ್ಲರಿಗೂ ಸೇರ್ಬಿಟ್ಟು ಒಂದೇ ಇರೋದ ಬೋರು
ಹಾ ಒಂದೇ ಇರೋದು ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಿರತ್ತ ಈಗೆಲ್ಲಾ ಅದ ಕರೆಕ್ಟ್ ಟೈಮಿಗೆ ಅದೆಲ್ಲಾ ನೀರ್ ಬಿಟ್ಬಿಟ್ರೆ
ಅಂದ್ರೆ ಹತ್ತಿಗೂ ನೀರು ಹಾಸ್ತಾರತಾನೆ
ಹಾ ಹತ್ತಿಗೂ ನೀರ್ ಬೇಕೇ ಬೇಕು.
ಅಂದ್ರೆ ನೀರ್ ಬೇಕು ಗೊಬ್ಬರ ಬೇಕು ಎಣ್ಣೆ ಉಡಿಬೇಕು
ಹಾ ಅದೆಲ್ಲ ಗೊತ್ತು
ಅದೆಲ್ಲ ಮಾಡ್ಬೇಕು ಬಂದ್ರೆ ಅದು ಬಂದಾಗ ಹತ್ತಿ ಬಂದಾಗ ಅದ್ನ್ನ ಬಿಡಸ್ಬೇಕು
ಹಾ ತಿಕ್ಕಳಿದ್ದಾಗ ಬಿಡ್ಸಿದ್ದೆ ತಿಕ್ಕಾಳ ಹಾಕಕ್ಕೂ ಬರುತ್ತೆ ಬಡ್ಸಾಕು ಬರುತ್ತೆ ಜೋಳ ಹಾಕಕು ಬರುತ್ತೆ ಜೋಳ ಎಲ್ಲ ಮರಕ್ ಬರಲ್ಲ ಜೋಳ ಹಾಕಕ್ ಬರತ್ತ
ಚೋಳ ಅದೆಲ್ಲಾಕಲ್ಲ ನಮ್ ಕಡೆ ಬಿ ಹ ತರ ಎತ್ತುಗಳಿಂದ
ಜೋಳ ಕಾಳು
ಅದೇ ಆಕಲ್ಲ ನಾವು ಬಿತ್ತತಿೀವಿ
ಅದೇ ಬಿತ್ತದು
ಹಾ ಹೊಲಗ್ ಬಿತ್ತದ ಅಂದ್ರೆ ಕೈ ಅಂದ್ರೆ ಎತ್ತುಗಳಿಂದ ಬಿತ್ತದು
ಶು ಶುಂಠಿಗೆಲ್ಲ ಶುಂಠಿಗೆಲ್ಲ ಕೊಡ್ತಾರ ನಿಮ್ ಕಡೆ ಹೊಲನೆೆಲ್ಲ
ಹ್ಮ ಶತಿ ಶಣಟ
ಹಾ ಶುಂಠಿ ಆಗ್ತಾರಲ್ಲ
ನಮ್ ಕಡೆ ಶುಂಠಿ ಎಲ್ಲ ಶುಂಠಿ ಎಲ್ಲ ಬೆಳಲ್ಲ ನಮ್
ಹಾ ನಮ್ ನಮ್ ಕಡೆ ಆಗ್ತಾರೆ ಶುಂಠಿಗೆ ಹೊಲ ಇ ಂತಾರೆ ಇವಾಗ ಯಾರಾದ್ರು ಮಾಡಕ್ ಆಲ್ಲ ಅಂತ ಇರ್ತದಲ್ಲ ಈ ವರ್ಷ ನಮಗ್ ಮಾಡಕ್ಕಾಗಲ್ಲ ಬೆಳೆಲ್ಲ ಅಂತ ಇದ್ದವ್ರರು್ ಶುಂಠಿ ಕೇಳ್ತಾರೆ ಶುಂಠಿ ಹಾಕೋಕ
ಹಾ ಅದಕ್ಕೆಲ್ಲ ರೇಟ್ ಚೆನ್ನಾಗಿದೆಯಾ ಶುಂಠಿಗೆಲ್ಲ
ಹಾ ಕೇರಳ ಸೈಡ್ ಅವ್ರ ಲ್ಲ ಬರ್ತಾರೆ ಕೇರಳ ಸೈಡ್ ಅವ್ರಗ್ ಬಂದ್ಬಟ್ಟು ಹೊಲ ಇವಾಗ ಆ ಒಂದ ಹದ್್ಮೂರು ಅ್ರೆ ಇಲ್ಲಾ ತೆಕ್ಕಂಗ ಗೊಲ ಇತ್ತು ಅಂತ ಅನ್ಕೊಳ್ಳಿ ಅವ್ರ್ದು ಕೇಳ್ ತಾರೆ ನಾವ್ ಇಷ್ಟೋ ಅ ದುಡ್ಡು ನಿಮಗ್ ಕೊಡ್ತೀವಿ ಹೊಲ ಕೊಡೆ ಅಂತ ಸರಿ ಎಲ್ಲ ಕೊಡೋರ ಇದ್ರೆ ಕೊಟ್ಬಿಟ್ಟು ಮಾಡ್ ಆ ಅವ್ರು ದುಡ್ಡೆಂಗೂ ಕೊಡ್ತಾರಲ್ಲ ಬೆಳೆಲ್ಲ ಬಂದಾದ್ಮೇಲೆ ಹಮ ಕಸ ಆತಾರ ಅದ್ಂದ ಶುಂಠಿಗ್ ಹಾಕ್ತಾರೆ ಕೇರಳ ಸೈಡ್ ಅವ್ರು ಬರ್ತಾರೆ ಅವ್ರು ಬಂದು ಆಗ್ತಾರ ನಮ್ ಸೈಡ್ ಎ ನಮ್ಮ್ ಕಡೆ ಎಲ್ಲಾ ಐತೆ ಶುಂಠಿ ಕೊಡೋದಐತೆ ಅದ್ರಲ್ಲಿ ಕಳೆ ತೆಗ್ದಿದ್ರಿ ನನಗೂ ಬರುತ್ತೆ ಕಳೆ ಸಿಗಿದ್ದಲ್ಲ
ಅಂದ್ರೆ ಅದಕ್ಕೆಲ್ಲಾ ಚಲೋ ರೇಟ್ ಐತ ಅದಕ್ಕೆಲ್ಲಾ ಚಲೋ ರೇಟ್
ಹ ಹರೇ ಕೈತೆ ಎಲ್ಲ ಶುಂಠಿ ಎಲ್ಲ ತಗ್ದಾದ್ಮೇಲೆ ಅವ್ರು ಹಾಕಿರ್ತಾರಲ್ಲ ಅವ್ರು ಕರೆಕ್ ಆಗಿ ಎ ಅಂದ್ರೆ ಮಡಿ ಅಂತ ಮಾಡಿರ್ತಾರೆ ಇಷ್ಟೆಷ್ಟಕ್ಕೆ ಅದ್ರ ಪಕ್ಕ ಕಾಲ ಮಾಡಿರ್ತಾರೆ ಮಡಿ ಅಂತ ಇಲ್ಲೊಂದ್ ಮಡಿ ಮಾಡಿದ ಆ ಕಡೆ ಬೆಡ್ ಅಂತ ಕರೀತಾರದನಾ ಇಲ್ಲೊಂದು ಬೆಡ್ ಇಲ್ಲೊಂದ್ ಮಡಿ ಮಾಡಿದ್ರೆ ಆ ಕಡೆ ಒಂದ್ ಇಂಚು ಕಖಾಲಿ ಹೋಗಕ್ಕೆ ನೀರ್ ಹರದ ಹೋಗ್ಬೇಕಲ್ಲ ನೀರ್ ಹರ್ ಂದ್ ಸ್ವಲ್ ಗ್ಯಾಪ್ಗೆಟ್ಟು ಇನ್ನೊ್ ಬೆಡ್ಡು ಹಂಗೆ ಫುಲ್ ಹೊಲ ತುಂಬಾನು ಇರುತ್ತೆ
ಪೂರ್ತಿ ಅದ್ನ್ನ ಕಳೆ ತೆಗಿಬೇಕು ಮತ್ತೆ ಅದಕ್ಕೂ ಔಷಧಿ ಹೊಡಿಬೇಕು ಎಲ್ಲ ಅದು ರೇಟು ಜಾಸ್ತಿ ಇರುತ್ತೆ ತೂಕ ಇರುತ್ತದು ಶುಂಠಿ ಒಂದೊಂದು ಹಾ ಅದೇ ತರ ಮಾಡ್ತಾರೆ ಅದಕ್ಕೂ ಅಮೌಂಟ್ ಹಂಗು ಹಿಂಗು ಕೊಡ್ತಾರೆ ಬಟ್ ನ ಆದ್ರೆ ಅವ್ರು ಏನ್ ಎಲ್ಲಾ ಮುಗ್ದಾದ್ಮೇಲೆ ಎಲ್ಲ ಶುಂಠಿ ಎಲ್ಲ ಕೊಟ್ಟದ್ಮೇಲೆ ಅವ್ರು ಹೋಗ್ತಾರಲ್ಲ ತಗೊಂಡ್ ಸಡ್ಡೆ ಎಲ್ಲ ಕಿತ್ಕೊಂಡ್ ಹೋಗ್ತಾರ ಅವ್ರು ಎಲ್ಲಿರಲ್ಲ
ಅವಾಗಗ ಇ ಮಲದದಲ್ಲಿ ಶುಂಠಿ ಉಳ್ದಿರುತ್ತೆ ಅದ್ ಬೇರೆಯರು ಯಾರ ಬೇಕ ಎಲ್ಲರೂ ಆಸ್ಕೊಂತಾರೆ ಅದನ್ನ ಆರ್ಸ್ಕೊಂಡು ಅದ್ನ ಬಿಸ್ಲ ಹಗೆ ರೋಡ್ ಇರುತ್ತಲ್ಲ ರೋಡ್ಗೆ ಒಣ ಹಾಕಿ ಅದ್ನ ಮರಕ್ ಕೊಡ್ತಾರೆ ಒಣಗಿರೋ ಶುಂಠಿ ಬೇರೆ ರೇಡ್ ಹಸಿ ಶುಂಠಿ ಬೇರೆ ರೇಡ್ ಹ ಅಮೌಂಟ್ ಆತರ ಇಸ್ಕಂತರ ತಗಳೋರು
ಓ ಚೆನ್ನಾಗಿದೆ ಅಂದಂಗ ಆಯ್ತದೆ ಎಲ್ಲ ರೇಟ್ ಆದೆಲ್ಲ
ಹ್ಮ ಅದಾದಾದ್ಮೇಲೆ ಅವರು ಬೇಡ ಅಂತ ಬಿಟ್ಟೋಗಿದ್ರದ್ರಿಂದನು ದುಡ್ ಮಾಡ ಹಕೋಬಹುದು ಆತರ
ಒಳ್ಳೆತೊಳು ಚೆನ್ನಾಗಿದೆ ಅಂಗತ್
ಹ್ಮ ಅದ್ನ್ ಪಾಕ ಇಟ್ಕಂದು ನಡ್ತಾರೆ
ಹ್ಮ ಹಾ ಸರಿ ನಂಗ ಸೊಪ ಕೆಲ್ ಹಾ ನಮ್ ಕಡೆ ಈ ತರ ಎಲ್ಲ ಇಲ್ಲ ನಾ ಸ್ವಲ್ಪ್ ಕೆಲ್ಸ ಇದೆ ಮಾಡ್ತೀನಿ ಅಂದರು
ಸರಿ ಹ.